ಹಲೋ ಹಾ ಹೇಳ್ರಿ ಜಯಪ್ರದಾ ಹಾ ಚಸ್ ಹಾ ಚೆನ್ನಾಗಿದ್ದೀವಿ ಎಲ್ಲಾ ಆರಾಮಾಗಿದ್ದೀವಿ ನೀವೆ ಎಲ್ಲಾ ಆರಾಮಾಗಿದ್ದೀರಾ ಹ್ಮ ಹ್ಮ್ ಹ್ಮ್ ಹೇಳ್ರಿ ಏನ್ ಕೆಲ್ಸ ಕೆಲ್ಸ ಆಯ್ತು ಏನ್ ಟಿಫನ್ ಮಾಡಿದ್ರಿ
ನಾವು ಇವತ್ತು ಇಡ್ಲಿ ಚಟ್ನಿ ಮಾಡಿದ್ವಿ
ಹೌದಾ ಹ್ಮ್ ಹ್ಮ್ ಹೌದಾ ಹ್ಮ್ ನಮ್ಮದು ಪೊಂಗಲ್ಲು ಚಟ್ನಿ ಇವತ್ತು
ಹಾ
ಹ್ಮ್ ಪೊಂಗಲ್ ಚಟ್ನಿ ಮಾಡಿದ್ವಿ ಎಲ್ಲಾ ತಿನ್್ಿ ಹ್ಮ ಕೆಲ್ಸಲ್ಲ ಅವರ ಇದ್ದಾರ ಹ್ಮ್ ಹ್ಮ ನಾನ ಇನ್ನ ಮಧ್ಯಾಹ್ನಕ್ಕೆ ಅಡಗೆ ಮಾಡಾಕ ಮತ್ತೆ ರೆಡಿ ಆಗ್ಬೇಕು ಹ್ಮ್ ಹ್ಮ್ ಬಟ್ಟೆ ಒಗೆಯೋದೆಲ್ಲಾ ಹ್ಮ್ ಬ ಬಟ್ಟೆ ಒಗೆಯೋದೆಲ್ಲಾ ಆಯ್ತು ಹ್ಮ್ ಹ್ಮ್ ಹೌದು ಹ್ಮ್ ಬಟ್ಟೆ ಒಗೆದೆಲ್ಲ ಆಯ್ತು ಹಾರ ಹಾಕಿದ್ವಿ ಇಏನಾ ವೆಜಿಟೇಬಲ್ ಸ್ವಲ್ಪ ಇತ್ತು ಅವು ಕಟ್ ಮಾಡ್ಕೊಂಡ್ ಇಟ್ಕೊಂಡ್ವಿ ಹ್ಮ ಹ ನ್ನ ಮಧ್ಯಾಹ್ನಕ್ಕ ಮತ್ತೆ ಸ್ಟಾರ್ಟ್ ಮಾಡ್ಬೇಕಲ್ಲ ಇನ್ನ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಹ್ಮ್ ಹ್ಮ್ ನೀವ ಏನ್ ಮಾಡ್ಬೇಕು ಮಧ್ಯಾಹ್ನ
ನಾನಾ
ಹ್ಮ್
ನನ್ ರೈಸ್ ಮಾಡ್ತೀನಿ
ಹ್ಮ ಹೌದು ಏನ್ ರೈಸ್ ಮಾಡಕನ್ನ ಡಿಸೈಡ್ ಆಗಿ ಹ್ಮ ಡಿಸೈಡ್ ಆಗಿಲಿ ಇನ್ನ ಹ್ಮ್ ಹೌ
ಆದ್ರೆ ಈರೆೇಕಾಯಿ ಚಟ್ನಿ ಮಾಡ್ಬೇಕು
ಹೌದಾಳ ಹ್ಮ ಅದೇ ಅದೇ
ಮಾಡದು ಮತ್ತೆ
ಮಾಡದು ಹ್ಮ್ ರಾತ್ರಿ ನಾನೊಂದ್ ರೈಸ್ ಮಾಡಿದ್ದೆ ಚೆನ್ನಾಗಿತ್ತು
ಏನ್ ರ
ಸೋಯಾಬೀನ್ ಅವು ಮಿಲ್ಮೇಕರ್ಂತ ಬರ್ತಾವಲ್ಲ ನೀರ್ನಾಗ ನೆನೆ ಹಾಕಿ ತೆಗೆದು ಅವ್ರನ್ನ ಮೆತ್ತಗ್ ಮಾಡಿ ಇಟ್ಕೊಂಡೆ ಕಟ್ ಮಾಡ್ದ ಅವ ದೊಡ್ಡ ದೊಡ್ವಿದ್ದವು ಕಟ್ ಮಾಡಿ ಇಟ್ಕೊಂಡೆ ಅ ಅಕ್ಕಿ ನೆನ್ಸಿದೆ ಅಕ್ಕಿ ನೆನ್ಸಿ ಕು ಕುಕ್ಕರ್ ಕುಕ್ಕರ ಅಲ್ಲಿ ಮಾಡಿದ್ದೆ ಕುಕ್ಕರ್ ತಗೊಂಡು ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ಮಸ್ ಮಸಾಲ ಐಟಮ್ಸ್ ಎಲ್ಲ ಹಾಕಿದೆ ಚಕ್ಕೆ ಲವಂಗ ಏಲಕ್ಕಿ ಾರವವ ಬಿ ಹ ಬಿರಿಯಾನಿ ಎಲೆ ಎಲ್ಲಾ ಆತ ಆ ಹಾಕಿದ್ಮೇಲೆ ಫ್ರ ಆದ್ಮೇಲೆ ಜೀರಿಗೆ ಹಾಕಿದ್ ಒಂದ್ ಹೂನ್ ತುಂಬಾ ಜೀರ್ರಿಗೆ ಹಾಕಿದೆ ಹ್ಮ್ ಜೀರಿಗೆ ಹಾಕಿದ್ಮ್ಲೆ ಫ್ರೈ ಆದ್ಮೇಲೆ ಉಳ್ಳೆಗಡ್ಡೆ ಶಮಿಶ ಚಿನ್ಕಾಯಿ ಹಾಕಿದೆ ಹಾಕಿ ಅವು ಚೆನ್ನಾಗ್ ಫ್ರೈ ಆದ ಲೆ ಅ ಬಳ್ಳಳ್ಳಿ ಪೇಸ್ಟ್ ಹಾಕಿದೆ ಚೆನ್ನಾಗ್ ಫ್ರೈ ಆದ್ಮೇಲೆ ಆಹ ಇದಕ್ಕೆ ಉಪ್ಪ ಉಪ್ಪು ಸ್ವಲ್ಪ ಮತ್ತೆ ಖಾರ ಹಾಕಿದ್ದು ಉಪ್ಪು ಖಾರ ಸ್ವಲ್ಪ ಧನಿಯ ಪುಡಿ ಆಹ ಬಿ ಬಿರಿಯಾನಿ ಮಸಾಲಾ ಎಲ್ಲಾ ಹಾಕಿದೆ ಅದಕ್ಕೆಲ್ಲ ಫ್ರೈ ಮಾಡಿದೆ ಫ್ರೈ ಮಾಡಿದ್ಮೇಲೆ ಇನ್ ಅಕ್ಕಿ ಹಾಕಿ
ಅದ ಹಏಳ್ತ್ನಾ ಅಕ್ಕಿ ಹಾಕಿದೆ ಅಕ್ಕಿ ಹಾಕಿ ಸ್ವಲ್ಪ ಎಣ್ಣೆ ಎಲ್ಲ ಅಕ್ಕಿ ಫ್ರೈ ಮಾಡ್ದ ಫ್ರೈ ಮಾಡಿದ್ಮೇಲೆ ಮತ್ತೆ ಮಿಲ್ ಮೇಕರ್ ಕಟ್ ಮಾಡಿದ್ದಲ್ಲ ಅವನ್ನ ಹಾಕ್ಬಿಟ್ಟೆ ಹ್ಮ್ ಅವ ಒಂದ ಸ್ವಲ್ಪ ಫ್ರೈ ಆದ್ಮೇಲೆ ನೀರ್ ಹಾಕಿಬಿಟ್ಟೆ ನೀರ್ ಹಾಕಿ ಉಪ್ಪು ಚೆಕ್ ಮಾಡ್ಕೊಂಡು ಆ ಕು ಕ್ಕರ್ ವಿಜಯಲ್ ಹಾಕ್ಸಿದೆ ನಾಲ್ಕು ವಿಜಯಲ್ ಹಾಕ್ಸಿದೆ ಹ್ಮ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಟೇಸ್ಟ್ ಹ್ಮ ಹ್ಮ್ ಹ್ಮ್ ಕಳ್ಸಣ ಹ ನೆಕ್ಸ್ಟ್ ಟೈಮ್ ಮಾಡ ಮಾಡಿದಾಗ ಕಳ್ಸಣ ಹೆಂಗ ಟೇಸ್ಟ್ ಚೆನ್ನಾಗಿರ್ತ್ತತ್ತ ಇಲ್ಲ ಅಂತ ಸ್ವಲ್ಪ ಮಾಡಿದ್ದೆ ಹ ನೆಕ್ಸ್ಟ್ ಟೈಮ್ ಮಾಡಿದಾಗ ಕಳಸ್ತೀನಿ ನಾನು ಹ್ಮ ಒಂದ್ಸರ್ತಿ ಟ್ರೈ ಮಾಡು ಚೆನ್ನಾಗಿರ್ತೈತ್ ನೋಡ ಹ್ಮ್ ಅದೇ ಹ್ಮ್ ಅದಕ್ಕಿನ್ನ ತುಪ್ಪ ಇದ್ರೆ ಇನ್ನ ಚೆನ್ನಾಗಿರ್ತಿತ್ತು ಹಹ ಸ್ವಲ್ಪ ತುಪ್ಪ ಪ್ಪಾಕ್ಪಕ್ ಆಗತ್ತು ನಮ್ಮ್ ಮನೇಲಿ ತುಪ್ಪ ಇಲ್ಲ ಅದಕ್ಕೆ ಹಾಕಿಲ್ಲ ನಾನು ಹ್ಮ್ ಹ್ಮ ತರ್ಸಾನ ನೆ ಮನಸ ತಂದಿದ್ರ ಅದು ಖಾಲಿ ಆಗಿತ್ತು ಹ್ಮ್ ಹ ಹ್ಮ ಇದ್ರ ತಿಂತಾರ ಪಪ್ಪು ಅನ್ನಕ್ಕ ಮುದ್ದೆ ಮಾಡಿದಾಗ ಮತ್ತೆ ಪೊಂಗಲ್ ಮತ್ತೆ ಇದು ಕುುಲ್ಗಾಮ್ಗೆ ಇಂತ ಹಾಕ ಎಲ್ಲ ಇದ್ರೆ ಕೆಮ್ತಾರ ಅದುದೆಲ್ಲ ತುಪ್ಪ ಇದ್ರೆನೆ ಅವೆಲ್ಲ ಟೇಸ್ಟ್ ಮತ್ತೆ ಚೆನ್ನಾಗಿರ್ತದೆ ತಿಂಬಾಕ ಹ್ಮ ನಿನ್ನೆ ಸ್ವಲ್ಪ ಇತ್ತು ನಿನ್ನೆ ಬೆಳಗ್ಗೆ ಮುದ್ದೆ ಮಾಡಿದ್ದಲ್ಲ ಹ ಕಖಾಲಿ ಆಗ್ಬಿಡ್ತ ಎಲ್ಲಾ ಹಾಕೊಂಡ್ರಿ
ರಾಗಿ ಮುದ್ದೆನಾ
ಹ್ಮ ರಾಗಿ ಮುದ್ದೆ ಪಪ್ಪು ಮಾಡಿದ್ದೆ ಹ್ಮ್ ಮುಂಜಲೆೆ ಅದ ಆಯ್ತು ಮತ್ತೆ ನಿನ್ನೆಲ್ಲ ಅದ ಆಯ್ತು ಮತ್ತೆ ಇವತ್ತು ಇ ಆಯ್ತು ಹ್ಮ್ ಅದಕ್ಕೆ ನಾಳೆ ಏನ್ ಮಾಡ್ಬೇಕು ಅಂತ ಮತ್ತೆ ನಾಳೆ ಟಿಫಿನ್ ಆಲೋಚನೆ ಇವತ್ತು ಮಧ್ಯಾಹ್ನ ಇವತ್ ರಾತ್ರಿಗೆ ಆಲೋಚನೆ ಹ್ಮ ಹ್ಮ್ ಅದೊಂದು ಕೆಲಸ
ದೇವ್ರಿಗೆ ಕೊಟ್ಬಿಟ್ಟಣ ಗಂಡ ಮಕ್ಳಗ ಏನು ಟೆನ್ಷನ್ ಇಲ್ಲ
ಹ್ಮ್ ಹೌದಾ ಹ್ಮ್ ಹೌದು ಹ್ಮ ಇನ್ನ ಹ್ಮ್ ಅದೇ ಹ್ಮ್ ಈಗ ಏನ್ ಮಾಡ್ತೇನೆ ನೀನ್ನೇನು ಆಯ್ತಾ ನಿಂದು ಬಟ್ಟೆ ಹೋಗಿ ಅದು
ಬಟ್ಟೆ ಒಗ್ಯದ ಇನ್ ಇಲ್ಲಾ ನಿಂತಾಕ್ ಮಾತಾಡ್ಕಂತ ಬಟ್ಟೆ ಮಾಡ್ಸಕತನಿ
ಹೌದಾ ಹ್ಮ ಅದೇ ಇವತ್ತು ಬಿಸಿಲು ಕೂಡ ಇಲ್ಲ ಬಿಸಲು ಕಮ್ಮಿ ಐತೆ ಬಟ್ಟೆಗುನು ಅಷ್ಟ ಷ್ಟ ಹಾರ್ತಾವೋ ಇಲ್ಲ ಮತ್ತೆ ಸರಿಗೆ ಹ್ಮ್ ಅದೇ ಹ್ಮ್ ಹ್ಮ ಮ್ಯಾಲ ಇಲ್ಲ ಮನೆ ಐತೆ ಮ್ಯಾಲೇನ್ ಹೋಗಲ್ಲ ನಮ್ಮ ಮನೆ ಹತ್ರನೇ ಆರಾಕೋತೀವಿ ನಾವು ಬಟ್ಟೆ ಬಟ್ಟೆ ಹ್ಮ್ ಕೆಳಗನೆ ಹಾಡಕ್ ಮೇಲೆ ಮೇಲೆ ಎಲ್ಲ ಹ್ಮ ಪ್ಲೇಸ್ ಐತೆ ಅಂದ್ರೆ ಸ್ವಲ್ಪ ಬಿಸಲು ಇದ್ರೆ ಹಾರ್ತಾವ್ ಬಿಸ್ಲ ಇಲ್ಲಾಂದ್ರ ಹ್ಮ ಬಿಸಲೇನು ಅಷ್ಟೇನು ಬರಲ್ಲ ಸ್ವಲ್ಪ ಬರ್ತೇತೆ ಹ್ಮ್ ಹ್ಮ್ ಅದಕ್ಕಾಗಿ ಹಗೆ ಹಾಕೋಂತನ ಬಿಸ್ ಬಿಸುಯಿದ್ದಗೆ ನಾ ಬೆಡ್ಶೀಟ್ ಇಂಥವು ಎಲ್ಲಾ ಹಾ ಹಾಕೋಣದು ಇನ್ನು ಒಂದೇ ಸರ್ತಿ ಹ್ಮ್ ಅದೇ ತುಳಸಿ ಗಿಡ ಹಾಕಿದ್ವಿ ಮನೆ ಹತ್ರ ಚೆನ್ನಾಗ್ ಬಂದವ್ ತುಳಸಿ ಗಿಡ ಭೇಷ್ ಬಂದಾವ್ ತುಳಸಿ ಗಿಡ
ಎಷ್ಟ್ ಬಂದ ಫುಲ್ ಬಂದ್ಬೇಕ
ಫುಲ್ಲು ಎಲ್ಲಾ ದೊಡ್ಡದ ಐತೆ ಅದು ಹ್ಮ್ ಹೌದು ಅದು ತುಳಸಿ ಗಿಡ ಇಟ್ಟ ಮನೇೆಯಲ್ಲಿ ಆರೋಗ್ಯಕರ ಅಲ್ಲ ಅದ ಗಾಳಿ ಬಾಡೂದ್ರೂನು ನಮ್ಗೆ ಆರೋಗ್ಯ ಒಳ್ಳೇದಂತೆ ಹಾ ಅದಕ್ಕೆ ಚೆನ್ನಾಗಿ ಆಗ್ತತೆ ಆಗತಡ್ಗೆ ಮತ್ತೆ ಮೇಕೆ ಬರ್ತಾವ ಅವು ತಿಂದ್ ಬಿಡ್ತಾವ ತಿಂದ್ರ ಮತ್ತೆ ಮತ್ತೆ ಬೇೇಶ್ ಬರ್ತತಿ ಮತ್ತೆ ಅ ಹ ನಮ್ಮ್ ಮನೆಯಲ್ಲಿ ಇರ್ತೀವಿ ಅವು ಬಂದ್ಬಿಡ್ತಾವ ಅವು ಕರ್ಕೊ ಬಂದ್ ಅದು ಮೇಸಕ್ ಕರ್ಕೊ ಬಂದ್ ಇರ್ತಾರಲ್ಲ ಅವು ತಿಂದು ಬಿಡ್ತಾವ ಹ್ಮ್ ಹ್ಮ್ ಹ್ಮ್ ಅದೇ ಹ ಹ ಬೇಷ ಬೇಷ ಬಂದ ತುಳಸಿ ಗಿಡ ಮಾತ್ರ ಭೇಷ್ ಕೃಷ್ಣ ತುಳಸಿ ಲಕ್ಷ್ಮೀ ತುಳಸಿ ಚೆನ್ನಾಗ್ ಬಂದತ್ ನೋಡು ಹ್ಮ್ ಹ್ಮ್ ಆದ್ರಪ್ಪಾ ಅವೇ ಬೀಜ ಉದ್ರವ ಆದ್ರೆ ಫುಲ್ ಪಾಟ್ ದೊಡ್ಡದೈತ್ ಪಾಟ್ ಪಾಟ್ ತುಂಬಾ ಬಂದ್ಬಿಟ್ಟೈತೆ
ನನಗ ಬಂದವ ಪಾಟ್ ತುಂಬಾ ಬಂದಾವ ಚಿಕ್ಕದೈತೆ ಪಾಟ್
ಹೌದ ಹಾ ಅದ್ರ ಪಕ್ಕಕ್ಕ ನಿಂಬೆ ಗಿಡ ಬೆಳೆದ ಅದ್ರ ಪಕ್ಕಕ್ಕೆ ಬೇಷ ಐತೆ ಅದು ಕೂಡ ಸ್ವಲ್ಪ ಎಲ್ಲಾನ ದೊಡ್ ಪಾಟ ಅಲ್ಲಿ ಇಟ್ರೆ ಬೇಶ್ ಬರ್ತತೆ ನೋಡೋದು ನಿಂಬೆ ಗಿಡದು
ಅದು ಜೇನು ತಪ್ಪ ತುಳಸಿ ಎಲೆ ಸಣ್ಣಾಗಿ ಅರ್ದು ಹಚ್ಕೊಬಂಡ್ರೆ ಮಕ್ ಮಕ್ಕ ಚೆನ್ನಾಗಾದದ್ದಂತೆೆ
ಹೌದಾ ಹ್ಮ್ ಹ ಹೌದಾಳ ಹ್ಮ್ ಹ್ಮ್ ಅದೇ ಹ್ಮ್ ಹೌದಾ ಹ ಇದು ತುಳಸಿ ಬೆಳಿಗ್ಗೆ ಮತ್ತೆ ಬೆಳಿಗ್ಗೆನೆ ಆ ಖಾಲಿಗೆ ಹೊಟ್ಟೆಗೆ ತಿಂದ್ರೆ ಬಾರಿ ಒಳ್ಳೇದು ಕೆಮ್ಮು ಇಂತವ್ ನೆಗಡಿ ಇಂಥವೆಲ್ಲಾ ಏನು ಬರಲ್ಲ ಅಲರ್ಜಿಗಳು ಆಗಲ್ಲ ಒಳ್ಳೇದು ನೋಡು ತುಳಸಿ ತಿಂದ್ರೆ ಹ್ಮ್ ಹ್ಮ ಭಾರಿ ಒಳ್ಳೇದು ಹ್ಮ್ ನಮಗೆ ತುಳಸಿ ಗಿಡ ಐತೆ
ಆ ಆ ಪಾರ್ಟ್ ಪೂಜೆ ಮಾಡೇ ಪಾರ್ಟ್ ಎಲ್ದಂಗ ಇನ್ನೊಂದ್ ಪಾಟ್ ಇಟ್ಕೊಂಡ್ರಿ ನಾವ್ ಯಾವಾಗ ಬೇಕಾದೋ ಯೂಸ್ ಮಾಡಕ್ ಚೆನ್ನಾಗಿರ್ತತೆ
ಚೆನ್ನಾಗಿರ್ತತೆ ಹೌದು ನಮಗೆ ನಿಂಬೆ ಗಿಡ ಐತೆ ಐ ನಮ್ಮ ಮನೆ ಹತ್ರ ನಿಂಬೆ ಗಿಡ ಐತೆ ತುಳಸಿ ಗಿಡ ಬೇಶ್ ಅದಾವ
ಹ್ಮ್ ನಮ್ಮ ನಮ್ಮ ಮನೆ ಹತ್ರ ಆದ್ರೆ ಅರಣ್ಯ ಇದ್ದಂಗ ಐತೆ ಎಲ್ಲಾರ ಅರಣ್ಯ ಇದ್ದಂಗ ಬಂದಂಗ ಆಗ್ತತೆ ಅಂತಾರ
ಹೌದಾ ಅಷ್ಟು ಚೆನ್ನಾಗಿ ಆಯ್ತಾ ಹ್ಮ ಹ್ಮ
ಬಾಳಇಟ್ಟಿದೀನಿ ಶೋಗಿಡಡೆಲ್ಲ ಹ್ಮ್
ಹ್ಮ್ ಅದೇ ಹ್ಮ್ ಎಲೆ ಗಿಡ ಎಲೆ ಗಿಡ ಚೆನ್ನಾಗ್ ಬಂದತ್ತಲ್ಲಾ ನಿಮ್ ನಿ ಮ ಹತ್ರ ಚೆನ್ನಾಗೈಐತೆ ಫೋಟೋ ಇಟ್ಟ
ಆಯಾ ಅವಾಗಂದು ಬೇರೆದ ಇಟ್ಟಿದಂಗಾನ ಹ ಅ ಹಸರಾಗಿ ಅದೆಲ್ಲಾ ದೃಷ್ಟಾಗಿ ಹೋಗ್ಬಿಟ್ಟತ್ತೆ
ಹೋಗ್ಬಿಟ್ಟತ್ತೆ ಹ್ಮ ಬೇಸ ಅವತ್ ಫೋಟೋದಲ್ಲಿ ಚೆನ್ನ ಹಗಿತ್ತು ನೋಡ ಹ್ಮ್ ಅದು ಬಾಳ ಚೆನ್ನ ಚಿಕ್ಕದ್ ಬಂದತೆ ಹ್ಮ ಹೌದು ನಮ್ಮ್ನೆ ಹತ್ರ ಕೂಡ ಬೇಷ್ ಬಂದಿತ್ತು ನೀರ್ ಜಾಸ್ತಿ ಆಗಿ ಅದಕ್ಕ ನೀರ್ ಹಾ ಕಪಡದಗೆಲ್ಲ ನೀರ್ ಹಾಕ್ಬಟ್ರ ನಮ್ಮ್ ಮನಯಗಳರು ಅದು ಕೊಟ್ಟಿದ್ದೆ ಅದೇ ಚೆನ್ನಾಗ್ ಬಂದಿತ್ತು ನೀರ್ ಹಾಕ್ಬಿಟ್ರು ಜಾಸ್ತಿ ನೀರ್ ಹಾ ಕುಟ್ರ ಅದು ಹೋಗಬಿಡ್ತದು ಗಿಡ ನೀ ಜಾಸ್ತಿ ಆ ಕೊಡ ಅಂತ ಹೇಳಿದ್ದಲ್ಲ ನೀನ ಹ್ಮ್ ಅದಕ್ಕಾಗಿ ಅದ ನೀರ್ ಚೆ ಆಯ್ತು ಹಾಕ್ಬಡ್ದಂಗಲ್ಲ ಹಾಕ್ ಬಿಟ್ರೆ ಅದು ಎಲ್ಲ ಬಾಡ್ದಂಗ ಆಗಬಿಡ್ತ ಎಲ್ಲ ಮತ್ತ
ಹ್ಮ
ಅದ ಬಿಸಲು ಹೆಚ್ಚು ಇರಬಾರ್ದು ನೀರು ಹೆಚ್ಚು ಇರಬಾರ್ದು ಅಂತ ಹೇಳಿದೆಲ್ಲ
ಹ್ಮ ಅದು ಟೀಪಡಿ ಹಾಕ್ಬೇಕು ಅದ
ಹೌದು ಹ್ಮ್ ಹ್ಮ ಹಾ ಹೌದೌದು ಹ್ಮ್ ಹೌದಾ ಹ್ಮ್ ಅದೇ ಅದೇ
ೂಸಿ ಗಿಡಕ ಅವಕ್ಕೆಲ್ಲಾ ಹಾಕಿದ್ರೆ ಗೊಬ್ಬ್ರ ಕೆಸಗಿಡೆ ಎಲ್ಲಾ ಚೆನ್ನಾಗಗ್ಬರ್ತಾವ
ಬರ್ತಾವ ಹ್ಮ್ ಅದೇ ಅದೇ ಹ್ಮ್ ಇವತ್ತು ಚುರ್ಮುರಿ ಎಲ್ಲ ಇದ್ವು ಹ ಬಾಳ ಇದವು ಅವೆಲ್ಲಾ ಕ್ಲೀನ್ ಮಾಡಿ ಇಟ್ಕೊಂಡೆ ಹ್ಮ್ ಅದ ಬೇರೆ ಚೀಲಕ ಹಾಕಿ ಎಲ್ಲಾ ನೀಟಾಗಿ ಮಾಡಿ ಇಟ್ಕಂಡೆ ಹ್ಮ್ ಅದು ಯಾಗಾದ್ರ ಟಿಫಿನ್ಗೆ ಒಗ್ಗಾಣೆ ಮಾಡ್ಕೊಂಡ ಹೋಗ್ ಬರ್ತವಿ ತಲ್ಲ ಹ್ಮ್ ಚಿರುಮುರಿ ಅದೇ ಮಂಡಾಳ
ಹ್ಮ ಮಂಡಳ ಮಾಡಿಟ್ಟೀರಾ
ಹ್ಮ ಅವೆಲ್ಲ ಬಾಳ ಇದ್ದವು ಎಲ್ಲಾ ಬೇರೆ ಚೀಲಕ್ ಹಾಕಿ ಬೇ್ ನೀಟಗ ಇಟ್ಟೆ ಗಾಳಿ ಆಡ್ ತಲಾ ಇನ್ನ ತಂಡಿ ಬಿಟ್ಟತ್ತ ಹ್ಮ್ ಅದಕ್ಕಾಗಿ ಹ್ಮ್
ಹ್ಮ್ ಚೆನ್ನಾಗ್ಬೇಡ್ರ ಆಯ್ತ ಇರ್ಲ ಏನ್್ರೀ ಸ್ವಲ್ಪ ಕೆಲ್ಸ ಐತಿ ಬೇರೆನ
ಆಯ್ತು ನಾನು ಮಾಡ್ತೇನಿ ಹ್ಮ
ಹ್ಮ